ಹಲೋಣ್ಣ
ಸಡನ್ ಲಿರಿಕ್ಸ್
ಹ ಸರ್ ನೀವ್ ರೀ
ಸರ್ ನಮಸ್ಕಾರ ಸರ್
ಆರಾಮ
ಹಾ ಆರಾಮ್ ಇದಿವ್ ಸರ್ ನೀವ್ರ್ ಸರ್
ಸರ್
ಹಾ ಸರ್ ಏನ್ ಎಲ್ಲಿದ್ರಿ ಸರ್
ಸರಿ ಸರ್ ಮಾತ್ರ ಸಮಾಚಾರ
ಏನ್ ಇಲ್ ರೀ ಇಲ್ಲೆ
ಯಾರ ಖುಷಿ
ಸರ್ ನೀವು ಸರ್
ನಾ ಮಾಡತ್ತಬ್ರೆ ಸಲ ಕೆ ಪರಿಸ್ಥಿತಿ ನಾವು ಪರಮ ಹೌದುದಾಗ ಕೆಲ್ಸ ಮಾಡ್ತೇವ್ರ ನಾವ್ರಿ
ಹಾ ಹಾ
ಎಲ್ಲಾ ಇದು ಮತ್ರ ಮೊದ್ಲಾಗೆಲ್ಲ ನೀರ್ ಕೊಡೋದು ತರು ಇಲ್ಲಿ
ಹಾ ಹಾ
ಏನ್ ಮಾಡ್ತರೀ ನಮ್ ತೋಡದಾಗ್ರಿ ರೊಕ್ಕ ಬೆಕರ್ರೀ ಉಳಾಗಡಿ ಐತ್ರಿ ಹಾ ನಮಗ ನಮಗೊಂದುಜೀರ್ನ ಅಯ್ತೆರಿ ಎಲ್ಲಿ ಎಲ್ಲಾ ಕೆಲ್ಸ
ಹಾ ಹಾ ಹಾ ರೀ
ಹ ಮತ್ರಿ ನಿಮ್ದ ಎಲ್ಲಾ ಆರಾಮದಾರಲ ಸರ್ ನಿಮ್ ಪರಿವಾರದವ್ರಲ್ಲಾ ಆರಾಮ್ ಇಲ ಸರ್
ಸ ನಾವ ಒಂದ ಬಿಸ್ನೆಸ್ ಮಾಡ ಲ್ಯಾ ಇದ್ರ ಯಾವ ಸರ್ ಯಾವ್ದ್ರ ಒಂದು
ಯಾವುದ್ರೀ ಯಾವ್ ಬಿಸನಸ್ ಮಾಡವ್ರೀ
ಯಾವ್ದ್ ಯಾವ ಹ ಹೇಳದ ಮಾಡ್ಬೇಕಕ್ ಮಾಡಿರದಕ್ಕೆಲ್ಲ ಇನ್ವೆಸ್ಟ್ ಎಲ್ಲಾ ಖರ್ಚ ಎಲ್ಲ ಖರ್ಚು ಎಲ್ಲತ್ರಿಂತಲ್
ಹಾ ಅದ್ರ ಸರ ಯಾವ್ದ್ರೀ ಯಾವ್ ಪ್ರೊಜೆಕ್ಟ್ ರ ಸರ ಯಾವ್
ನಾವು ದೂರಿ ಕುರಿ ಸಾಕಾಣಿಕೆ ಮಾಡ್ಬೇಕ
ಹಾ ರೀ ಕುರಿಸಾಗಣ್ ಹಾ ರೀ ಕುರಿ ಟಗರು ಮೇಕೆ
ಹಾ ಇವೆಲ್ಲ ಸಾಕ್ ಕೊತ್ ಮಾಡ್ಯವ್ರಿ ಸ್ವಲ್ಪ್ರಮಗೆ ಮಾಹಿತಿ ಮಾಹಿತಿ ಕೊಟ್ರ ಆಕತತಾರೆ
ಸ್ವಲ್ಪ ಗೊತೆತ್ರಿ ಮಾಹಿತಿ . ನಂಗು ಗೊತ್ತಲ್ರಿ.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
ಹೊ ಒಂದ ಹೇ ಒಂದ್ ಒಂದ್ ಹತ್ತು ಗುಂಟೆ. ಜಾಗ ಇರ್ಬೇಕ್ರಿ ರೀ.
ಹ.
ಹಾ ರೀ ಒಂದ್ ಹಾತ್. ಹಾತ್ ಕುಂಟೆ ಜಾಗ್ರಿ ಎಲ್ಲಾ ಸಡ್ ಹೊಡಿ ಸಡ್ ಹೊಡೀಬಕಲ್ರಿ.
ಸಡ್ ಹೊಡೀಬಾಕ್ ಸರಿ ಹೊಡಿಬೇಕ್ ತಗೋರಿ . ಎಲ್ಲಲ್ಲ ಸರ್ ನುಡಚ ಹೋಗತ
ಅ ಕೆಯಾಬನ್ ಹಗ ಎಲ್ಲ ಇಂಟ್ರೆಸ್ಟ್ ಬೋಗಲ್ರಿ ಎಲ್ಲಾ ಇದು ಮಾಡಿದ್ಷನ್ದ
ಹೌದೌದು ಅಪ್ಪು ಮತ್ ಮರಿದಾಗಲ್ಲ ಚಾಟ್ದು ಬೇಕಲ್ರಿ ಮತ್ತ
ಚಾಟ್ ಬೇಕ್ರ ಈಗ ಮೂ ಯಾರ್ ತರ ಮಾಡದ್ರಿ ತೆಳಗ ಒಂದ ಮ್ಯಾಗ ಒಂದ ಮಾಡದ್ರಿ
ಅ ಚಲ ಬಡ್ಡ್ಯಾಗ ಎಣ್ಣಿ ಸಪ್ಪದ್ರೀ ಮ್ಯಾಗ ಕುರಿ ಸಪ್ಪಪದೇನ್ರರಿ
ಹಾ ರೀ ಹಾಂಗ ಮಾಡದ್ರಿ ಹಂಗಾದ್ರ ಬಾಳ ಉಳ್ತಾಯಿ ಆಕೈತ್ರಿ
ಹೌದೌದು ಬರಾಬರಿ ನಿಮ
ಹಾ ರೀ ಈಗ ಮತ್ತ ಕೆಳಗ ಮ್ಯಾಗ ಇದು ದೊಡ್ಡ ಹೆಂಗಾಲ ಹಾಕುದ್ರಿ ಅವ್ರರಿ
ಹೌದೌದು ನಿಮ್ ಊರಾಗ ಯಾರ ಮಾಡ್ಯಾರ ಏನ್ರಿ ಹಂಗಲ್ಲ
ಹಾಗೆ ಬಾಳೆ ಮಾಡ
ಮುರಾಗ ಅವಿನಾಶ್ ಅಣ್ಣಪ್ಪ ಅಣಗೊಂಡೆತ ಅವ್ರು ಮ ಎರ್ತಲ್ರರಿ ಏನ
ಹ ಯಾರೀ ಚನ್ನಪ್ಪ ಅರಾಗೊಂಡಿರಿ
ಹೇಳ್ತ್ರಿ ಅವಿನಾಶ್ ಚಣ್ಣ ಅವ ಅವಿನಾಯಶ್ ಚನ್ನಪ್ಪಾ ಅನ್ಕೊಂಡಿರರಿ
ಹಾ ರೀ ಅವ್ರ ಏನ್ ಮಾಡ್ಯಾರೇನ್ರಿ ಅವರು ತೊಟ್ ಎಲ್ಲಾ ದೂರದಾವ್ರಿ
ಏ ಮಾಡ್ಯರ್ತ ಅವ್ರ ಪೋಣಿದ ಅವರು ನಾವವು ಹಂಗ ಎಲ್ಲಾ ಮಾಡಿದ್ವಿ ನೀ ಮಾಡ್ರಿ ಚಲೋ ಅಕತ್ತ ಕಂಡ್ರಿ ಚಲ ಹೇಳಿದರು ಅವ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಯಾವತಾರ ಒಬ್ಬರು
ಅ ಅವರು ಹಾಕ್ಯಾರ ತಂದಾರೀ ಎಲ್ಲ ಒಂದಿ ಅವ್ರಿಗೂಸ ಹೇತೇವ್ರೀ ಅದ ಇದ್ರ ಮ್ಯಾವಂದ ಹಾಕ್ಯಾರತ್ರಿ ನ ಚೆದಾಗ ಅದ್ ರಿ
ಯಾಕಂದ್ರೆ ರೈತರಿ ಮುಂತ್ಪಂದ್ರ ನೀವು ಸ್ವಲ್ಪ ಉದ್ದಾರಕಿರರಿ ಕ್ರ ಏನ ಆಗಲ್ಲ ಹೊಡ್ ಡ್
ಹಾ ರೀ ಎತ್ರು ಮಂದಿ ಟಗ ಮಾಡ್ಯವ್ರ ಆಯ್ ಬಿಡ್ರಿ ನಮ್ದು ಬರಾಬರಿ
ಹೌದೌದ್ರೀ
ಟ್ಯಾಕ್ಟರ್ ಇರ ಇಲ್ಲನ್ರರಿ ನಿಮ್ಮೂರ
ಅದಾವಲ್ ರೀ ನಮ್ದ ಯಾವ ಟ್ರ್ಯಾಕ್ಟರ್ ಅದಾವ್ರೀ ಯಾಳ
ಯಾರ್ಡ್ ಟೇಕಟ್ರು ಎಲ್ಲ ಏನ್ ಮಾಡ್ ಹರಿ ನಂಗ ಈಗ ಎಲ್ಲ ಬಿತು ಸೀಸನ್ ಆಕ್ರರಿ ಅ ಬಿಸಾಕ್ ಹೋಗಕ್ಕಿರಿ
ಹಾ ಒಳ್ಳಳಾಗಡ್ಡೆ ಬಿತ್ತಾಗ ಹೋಗಕ್ಯಾರಿ ಉಳ್ಳಾಾಗಡ್ ಬಿಟ್ಟುದ್ರಿ ಅರ್ಗುದ್ರಿ ಎಲ್ಲಾ ಮಾಡ ನೀ ನ್ಏನ್ರ ಬಿತ್ತೋದ್ರ ಹೇಳ್ರಿ ಬಿತ್ ಕೊಡ್ತೇವ್ರಿ
ನ ರೀ ಉಳಾಗಡಿ ಹೆಂಗ್ ಬಿತ್ತರಿ ಏನ ಹೆಂಗ ತಾಸಿ ಹೆಂಗೈತ್
ತಸಿಗಿ ಒಂದ್ ಸಾವಿರ ರೂಪಾಯಿ ಐತ್ರಿ ಅದಕ್ಕೆ
ಹೌ ತಸಿಗ್, ಒಂದ್ ಸಾವಿರ್ ಏನ್ರಿ
ಒಂದ್ ಎಕರೆ ಒಂದ್ ಎಕರೆ ಒಂತ ಆಸ್ನ ಆಕತ್ರಿ
ಹೌದು ಒಂದು ಹಾ ರೀ ಹತ್ತು ಹತ್ತು ನಿಮಿಷ ನೂರೂಪಾಯ ನ್ರಿ ಹಂಗಂದ್ರೀ ಹ್ಮ್ ಬಾಳ ದಿನ ಕಮ್ಮಿ ಇರ್ಬೇಕ್ರಿ ಹೆಂಗದ್ರ
ಏ ಅಕಷ್ಟ ಏ ಇನ್ಕಮ್ ಏನ್ ರೀ ಅವ್ರ ಎಲ್ಲ ರ್ಚು ಮಾಡಳ ಬರ್ರಿವ್ರ
ಹಾ ರೀ ಮತ್ ಅದ್ದ ಡಿಸೆಲ್ ತೆಿಬೇಕಲ್ರಿ ಐವತ್ತ ರರಪಾಯ ರೀ
ಪ ಜರಿ ಅಲ್ಲಿ ಬರ್ ಪಗಾರ್ತಿಗಬೇಕ್ರಿ ಎಲ್ಲ ಹೊಜ್ರಿ ದತ್ರಿ ಯರ್ ಸೋಂಕೃ ತೆಗಬೇಕ್ರೀ ಅಯಲ್ಲ ಅಯಲ್ಲ ಮತ್ತ ಗಂಟ ಟ್ಯಾಕ್ಟರ್ ಹುರ್ಗಿ ಎಪ್ಪತ್ ಸಾವರ ರೂಪಾಯಿ ಕೊಟ್ಟತಿರ್ ಅದ್ರ ರೊಕ್ಕ ತಗಬೇಕ್ರಿ
ಹ ಅವು ಬೀಜಾ ಹೆಂಗ್ರೀ ಅೀ ಬೀಜ ಏನ ಒಂದ್ ಒಂದ ಡಬ್ಬೆಿಟ್ಟ ಹಿಡಿತಾವ್ರೀ ಅವು ಎಸ್ ಬ್ಯಾಕ ಹಾಗಿ
ಹ ಪತ್ರೂ ನೋಡ್ರಿ ಒಂದ್ರಾ ಗ ಇಪ್ಪತ್ತು ಬಕಟ್ ಇಡ್ತಾರ ಇಪ್ಪತ್ತು
ಹಾ ಹಾ ಯಾವ ಏನ್ ಒಂದೊಂದೊಂದ ಬೀಳ್ಕೊತಕ್ಕ ಹ್ರಿ ಅ ಬಾ ಬಿಳ್ತಾರೀ ಅವ್ರಿ
ಒಂದ್ ಮನ್ಯಾಗ ಮೂರ್ಕ ಕುಕೊಂಡು ರಿ ಮೂರ್ ನಾಲ್ಕು ಕುತ್ ಎಕರೆಕ್ ಎರಡು ಎರಡ್ ಪ್ಯಾಕೆಟ್ ಹಕವ್ರಿ ಅವು ಹಗೆಲ್ಲ ಆಯ್ತುರು ಹೌದೌದ್ರೀ
ಹಾ ಹಾ ರೀ ಅದು ಅದು ಬಿಸ್ನೆಸ್ ಬೇೇಶಐ ಚಂದಂಗ ಆತ್ರಿ ಅದ್ರ್ದೂ್ರೀ
ಬೇ ಬಿಸ್ನೆಸ್ ಅ ಏನ್ರಿ ಲಾಸ್ನ ಬಾಳ ಹಚ್ಚ ಇವಾಗ ಹಿಂಗ ಕೈ ಹಿಡ ಲಾಕ್ ಹತ್ ಲಾಕ್ ಅಂತ ತರಲ್ರಿ ಲಕ್ಕಿದ್ರ ಎಲ್ಲ ನೋಡಿದ್ರ ಒಳ
ಹತಿ ರತ
ಮತ್ತ ನಿಮ್ದ ಏನ್ಡದ್ರೀ ಬಿಸ್ನೆಸ್ ಎಲ್ಲಾ
ಅದೆಲ್ಲ ಇಲ್ಲಿಷ ಮಸಲ್ಲ ರೀ
ಹೌೀ ಹೇ ಕೊಡ್ತಾರೆ ಐ
ನಮಗೊಂದ ಹದ್ನನೆಂಟ ಸಾವಿರ ಐತೆನ ಪೇಮೆಂಟ್ ರೀ
ಹೌದ ನೀರ್ ಬಿೂಡಐತಾರ ಒಳಡಿ
ಹಾ ರೀ
ಆಯ್ತ ಅ ಹ ಬೇಷ ಆಐತ ತೋ್ರಿ ನಿಮ್ಗೆ ಹದ್ಎಟು ಸಾವಿರ ಅಂದ್ರ ರೀ
ಹದ್ಎಟು ಸಾವಿರ ಐತ್ ರೀ
ಇ ನಾ ಹೆಂಗಗೆ ಹೋಗಬದು ಹೋಗ ಬರ್ತಾರೇನ್ರಿ ಅಲ್ಲಿ ಇರ್ತರಿ
ಇ ಹ ಬ ಮಾಡ ಹೋಗದು್ ಬರೋ ಮಾಡ್ತೇವ್ರೀ ಅ ರ ಅೇ
ಹಾ
ಅ ತಿನ್ನ ಒಂದ ತಿನ್ನ ಹಗಾಗ ಒಂದ್ ಮೂವತ್ ಕಿಲೋ ಬಿಟ್ರಿ ಬರಾಗ ಒಂದ್ ಮೂವತ್ ಕಿಲೋ
ಹ್ಮ್ ಜರ್ನಿ ಬೇಿ ಐತ್ ಬಿಡ್ರಿ ನಿಮ್ದು ಹಂಗಂದ್ರೆ
ಹಾ ಸ್ವಲ್ಪ ದೂರಕೈತ್ರಿ
ನೀ ಮಾಡಕ್ ಬರಲ್ರರಿ ಮತ್ತೆ ರ ಸಿಗೋಬಬೇಕ್ರೀ ಜೀವದ ರಿಸ್ಕ್ ಅಂದ್ರ ತಿನ್ನಾಕ್ ರಸ್ಕ್ ಸಿಕ್ತಾವ್ರ ಇಲ್ಲಿ ಅಂದ್ರ ಸಿಗಲ್ರಿೀ ಅವಲ್ಲ
ಸಿಗಲ್ವಲ್ರ ಈ ವ ಹಾ ರೀ ಲ್ಲ ಇ ಎಲ್ಲಾ ಫಸಲಾಗ ಎಲ್ಲಾ ದುಡಿಬೇಕಲ್ರರಿ
ಹ ಏನ್ ಮಾಡುದ ಮತ್ತೆ ಎಲ್ಲಾರ್ದು ಹಂಗೈತ್ರಿ ರೈತ ದಂತೂ ಬಾಳ ಕೇತಾಾರೆ ನಿಮ್ ಬೇಸ ಬೇಸ ಒ ಬಸ್ತ್ತಿಗೆ ರೈತರು ಬಾಳ ಸಂಕಷ್ಟ ರೈತ್ರಿ
ನೋಡ್ರಿ ಮಳಿ ಇಲ್ಲತ್ತನ್ರಿ ನೀಮ್ ಹಗಿ
ಅವರು ಮಳೆ ಇಲ್ಲರಿ ಬ್ರೀ ಏನು ಸಾಕೈತ್ ಬರಿ ಮಳಿ ಹತ್ತಿ ಲಗ್ನ ಮಾಡ್ಬೇಕೈತ್ರಿ
ಹ ಕಿ ಕಿ್ರ ಕಪ್ಪಿಲಕ್ಲತಾರ ಅಂದ್ರಿೋಗರಿ
ಕಪ್ಪಿ ಏನ್ರಿ ಕಾತ್ ಕಾತ್ರಿ
ಸರಿ ಸರಿ ಕಬ್ ಮಾಡ್ ಲಗ್ನ ಮಾಡ
ಅವರು ಸರ್ ಇದ್ರೀ ನಮ್ ದೋಸ್ಸನ ಬಂದ ಲೋಪಿಲೋರ ಐತ್ರಿ ಹೆಂಗ ಮಾಡ್ಬೇಕಕ್ ಹೇಳ್ರ ಗೊತ್ತಾಗಲ್ಲ ಐತ್ರಿ ಈ ಗೊತ್ತ
ಹಾಗ ನಮಗೂ ಅಷ್ಟ ಆದ್ರರು ಮಾಹಿತಿ ಇಲ್ರಿ
ಹೇಳಏ್ರಿ ಲೋಪಾಯ್ ಕೂತ್ ಬಿಿಟ್ಟ ಅ್ರ ಏನ್ ಮಾಡೋುದು ಬ್ರ ಸಾಕಾಯಐತ್ಕಕಾರ
ತ
ಹ ಅಲ್ಲ ನೋ ಮಾಡಿದಿಿ ಏನ್ ಮಾಡುದ್ ಬರ್ರಿ ಮತ್ತತ್ ನೀವು ಮತ್ ಗಂಡಸ ಆದ್ಮೇ ಮತ್ ಮಾಡಬೇಕ ಲ್ರರಿ ಏ ಮನ್ಯಕ್ ಕೊರಂಗ್ರರಿ ಮತಾ ಆ ವಯಸ್ನ ಆಗ್ಬಬೇಕಕ್ ಆಗಬೇಕ್ರಿ
ಅೆ ವಯಸ್ನಾಗಲ್ಲ ಇದು ಅಲ್ಲ ಹೌದು ಅದೆಲ್ಲ ಕಾಮನ್ ಬಿಟ್ರಿ
ಅವೆಲ್ಲ ನಾ ಭಕ್ಷ. ಮಾಡಿದ್ರಿ ಹೊಸ ಮಾಡಿ ಹೋಗ್ ಬಿಡ್ತರ್ ಅಕ್ಕಿ ಎಲ್ಲ
ಅವೆಲ್ಲ ಪ್ರಾಬ್ಲಮ್ ಆಗತ್ ಯಾರೇ ನೋವು ಮಾಡೋದು ಎಲ್ಲ ಇ ಆಯ್ಬಿಟ್ಟಾವ್ರಿ ಕಾಮನ್ ಆಗ್ಯಾವ್ರಿ ಅವ್ ಎಲ್ಲ ರೀ
ಏನ್ ಮಾಡುದುದುರೀ ಪಾಪ ಮನ್ಸಿಕ್ಯಬ ಬಿಟ್ಟನ ಈಗ ಡಿಪ್ರೆಷನ್ದಾಗ ಹೋಗ್ಬ ಬ್ಯಾಡ್ರಿ ಈಗೆಲ್ಲಾ ಮೊದ್ಲ್ ಮೊದ್ಲೂ ಎಲ್ಲಾ ದೋಸ್ತರು ಕೂಡ ಅಡಾಡ್ತಿದ್ರಿ ಏನ್ ಮಾಡ್ತೀರಿ ಎಲ್ಲಾ ಐತ್ರಿಕ ಅದಕ್ಕೆ ಈ ಒಂದ್ ಎರಡು ಸೊಲ್ಯೂಷನ್ ಇದ್ರ ಹೇಳ್ತದ
ಏ ಇಲ್ ಹುಡುಗಿರ್ ಸಲೂಷನ್ ಇಲ್ರೀ ನಮ್ಮ್ ಕಡೆ ರೀ
ಕೇಳ್ಪಟ್ಟಿ ರೀ ನೀವು ಎಲ್ಲಾ ಅದ್ರ ಬಗ್ಗೆ ಸಲೂಶ್ ಅದ್ರ ಬಗ್ ಫುಲ್ ಕ್ಲಿಯರ್ ಆಗಿ ಚೆನ್ನಾಗಿ ಗತ್ತೈತಿ ಎಲ್ಲಾ ಹೇಳ್ತಾರಂದಿದ್ರಿ ಅದಕ್ಕೆ ಹೆನ
ಅಷ್ಟೇನ ಆಕ್ ಮಾಹಿತಿ ಇಲ್ರಿ ನಮಗ್ರಿ ಯಾವ್ದಾರ್ರಿ
ಓಹ್ ಅವಿನಾಶ್ ಅವಿನಾಶ್ ಅವ್ರು ಹೇಳಿದರು ಸರ್ ನಮಗೆಲ್ಲ
ನಾವು ಅಂತ್ ಮಾಡಲ್ತ ಏನ್ ಬ್ಯಾರ ಏನ್ರ ಬಂದಿ ಕೇಳ್ತೇವ್ರ
ಅವ್ ಅವಿನಾಶ್ ಅವರು ಹೇಳ್ರರಿ
ಹಾ ಹಾ ಅವಿನಾಶ್ ಅವ್ರು ಹೇಳಿದ್ರ ಅಂದ್ರೆ
ಹಲ್ಲ ಸ ನಪ್ಪತ್ ಆನ್ನ ಅವ್ರು ಹೇಳ್ರಿ ಅವರು ಎಲ್ಲ ಅವ್ರು ನಂಬರ್ ಕೊಡ್ತಿ ಅವರತ್ರ ಮಾತಾಡ್ರಪ್ಪ ಅಂತ ಹೇಳಿದ್ರಿ
ಬಿಸ ಸಏರ್ಪ ರ ಅವ್ರೀ ಅವಿನಾಶ್ ಅವರ ಅವಿನಾಶ್ ಬಿಸ್ನೆಸ್ ಏನ್ ಮಾಡ್ತಾರೆ ಸರ್
ಅವರು ಬಿ ಎಸ್ ಸರ ಅವರು ಎಲ್ಲ ನಮ್ಮ ಬಬಲೇಶ್ವರ್ ಪೊಲೀಸ್ ಸ್ಟೇಷನ್ ಪಿ ಎಸ್ ಸರ್
ಹ್ಮ ರೀ ಪಿ ಎಸ್ ದ ಅೀರ್ ಸರ್ ಅವ್ರ
ಈಗ ಪ್ರೊಮೋಷನ್ ಯಾವದ ಸರ್ ಈಗ ನೆಕ್ಸ್ಟ್ ಮತ್ ಅವ್ರಗ
ಅದಕ್ಕೆ ನಿಮ ನಂಬರ್ ಕೊಟ್ಟ್ರ ಅವರು. ಅದ ಕಸವತಿ ಮಟಲ್ಪ ಎಲ್ಲ ಬೈ್ಯಡ್ ಸರ್ ಅವ್ರ ತ ಅಂದ್ರೆ ಅದ ಹಚ್ಚಿದರ್ ಸರ್.
ಚಲೋ ಇದ ರ ಬ ಎಸ್ಾಯ ಅವ್ರ.
ಹೌದ್ ಸರ್ ಆಯ್ತು ಅವ್ ಸರ್ ನ್ ಟೈಮ್ ಎಸ ಮತ್ತ ಅಮ್ಮ್ರೆ ಎಸ ಸರ್.
ಹ್ಮ.
ಹ್ಮ.